ಏನ್ ಮಾಡ್ತಿದ್ದೀರಾ
ನಾವು ಓದಕೊಂಡು
ಹೌದಾ ಏನಂಗ ನಾವು ಆಗೆ ಸುಮ್ನೆ ನಮ್ದು ಓದುವ ಅದು ಏನು ಇಲ್ಲ ಇವತ್ತು ಮತ್ತು ನನಗೆ ಸ್ವಲ್ಪ ಬರೆಯುವ ಬರೆಯುವ ಕೆಲ್ಸ ಇತ್ತು ಹಂಗೆ ಬಂದ ಹಾಗೆ ಬರ್ದಿದ್ದು ಆಯ್ತು ಈವಾಗ ನಾನು ನಮ್ಮ ನಮ್ಮ ಮನೆಯ ಮಕ್ಕಳಿಗೆ ಸ್ವಲ್ಪ ಬೋಧನಾ ಕಳಿಕೆಯನ್ನು ಹೇಳ್ಕೊಡ್ತಾ ಇದ್ದೀನಿ
ಹಾ ಹಾ ಹೌದಾ
ಮತ್ತೆ ಅಂದಹಾಗೆ ವಿಶೇಷ ಏನು ಊಟ ಆಯ್ತಾ ನಿಮ್ದು
ನಮ್ದ ಇನ್ನು ಇಲ್ಲ ನಾವು ಒಂಬತ್ ಗಂಟೆಗೆ ತಿನ್ನಬಹುದು ನೀ
ಹೌದು ಹೌದು ನಾವು ಅಷ್ಟೇ ಬಿಡಿ ಒಂಬತ್ತು ಗಂಟೆಗಳ ನಂತರನೇ ನಾವು ತಿನ್ನುವುದು
ಹ
ಹಾ ಮತ್ತೆ ಇನ್ನೇನು ಸಮಾಚಾರ ಏನು ಅಂದ್ರೆ ನಾವು ಕಾಲೇಜಿಗೆ ಹೋಗಿರ್ತೀವಲ್ಲಾ ಅದಕ್ಕಾಗಿ ನಾವು ಮಧ್ಯಾಹ್ನ ಹೊತ್ತು ತಿಂದಿರ್ತೀವಿ ಆದ್ದರಿಂದ ಸ್ವಲ್ಪ ನಿಧಾನವಾಗಿ ತಿನ್ನರ್ತೀವಿ
ಹೌದಾ ನಮ್ಮದ್ವನಿ ಕೇಳಿಸತಾ ಇದ್ಯಾ
ಹಾ ಕೇಳಿಸ್ತಾ ಇದೆ ನಿಮಗೆ ನಿಮ್ಗೆ
ಹ ನಮಗೂ ಕೇಳಿಸ್ತಾ ಇದೆ
ಹಾ ಸರಿ ನಿಮಗ್ ಏನಾದ್ರೂ ಅಡತಡೆಗಳಿದ್ರೆ ಆ ಪರವಾಗಿಲ್ಲ ನನಗೆ ನಿಮ್ಮ ಧ್ವನಿಯ ನಿಮ್ಮ ಧ್ವನಿಯು ಸ್ವ ಸ್ವಚ್ಛವಾಗಿ ಕೇಳಿಸತ ಸರಿ ಸ್ಪಷ್ಟವಾಗಿ ಎಲ್ಲಾ ನನಗೇಏನು ಅಡೆತಡೆ ಆಗ್ತಿಲ್ಲ ಚೆನ್ನಾಗಿ ಕೇಳಿಸ್ತದೆ ಮತ್ತೆ ತಡಿ ಪರವಾಗಿಲ್ಲ ಹಾಗೆ ಇನ್ನೇನ್ ಸಮಾಚಾರ ಹಾ ಪರವಾಗಿಲ್ಲ ಬಿಟ್ಟ
ಹ ತೆಂಗಿನ ಮರ ನಮ್ಮ ಊರಿನಲ್ಲಿ ಎಲ್ಲಾ ಬಿದ್ದ ೋಗದತಿ
ಹೌದಾ ಅಂದ್ರೆ ಈಗ ಗಾಳಿ ಅಲ್ವಾ ಅದಕ್ಕೆ ಎಲ್ಲೆಲ್ಲಿ ಏನೇನ್ ಬಿದ್ದೋಗುತ್ತ ಇ ಹೇಳಕ್ ಆಗೋದಿಲ್ಲ ಎಲ್ಲೆಲ್ಲೂ ನೋಡಿದರೆ ಆ ವಿದ್ಯುತ್ ಕಂಬಗಳೆಲ್ಲ ಬಿದ್ದ ಹೋಗ್ತಾ ಇರುವಂತೆ ನಮ್ಮ ಮನೆಯಲ್ಲಿ ಇವತ್ತು ಹಲು ಪೂರ ಹಗಲು ದಿನ ಪೂರಾ ವಿದ್ಯುತ್ ಇಲ್ಲಂತೆ ಹೌದು ಹೌದು ಹೌದು ತುಂಬಾ ಕಷ್ಟ ನೋಡಿ ಮರ ಒಂದ ದಿನ ಈ ವಿದ್ಯುತ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ
ಹ ಹೌದು
ಹಾ
ನಮ್ಮ ಕಡೆನೂ ಹೋಗುತ್ತೆ ಬರುತ್ತಂತೆ ಬೆಳಿಗ್ಗೆಯಿಂದ ಹೋಗುವುದು ಬರುವುದು ಹಾ ಏನ ಸಮಸ್ಯೆ ಇರುತ್ತೆ ಅದಕ್ಕೆ
ಹೌದು ಹೌದು ಅಂದ ಹಾಗೆ ಇನ್ನೇನು ಸಮಾಚಾರ
ನೀವೇ ಹೇಳ್ಬೇಕು ಏನ್ ಮಾಡಿದಿದ್ದಾರೆ ಮನೆಯಲ್ಲಿ
ಆ ಮನೆಯಲ್ಲಿ ಇವತ್ತು ಸೊಪ್ಪು ಸಾರು ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡಿದ್ದಾರೆ ಬಿಸಿ ಬಿಸಿ ಈ ಚಳಿಗೆ ಅಂತೂ ಚೆನ್ನಾಗಿ ರುಚಿಯಾಗಿರುತ್ತೆ ತಿನ್ನಬೇಕು ಒಟ್ಟಿ ಹಸಿತಾಯ ಆದ್ರೆ ಸ್ವಲ್ಪ ನಿಧಾನವಾಗಿ ತಿನ್ನೋಣ ಅಂತ ಇದ್ದೀವಿ
ಯಾಕೆ
ಹ್ಮ ಮತ್ತೆ ಇನ್ನೇನು ಸಮಾಚಾರ
ಹಲೋ ಹೊಟ್ಟೆ ಹಸು ಹಾಗುವ ಇವತ್ತನ್ನುೂ ಬೇಕಲ್ಲ
ಹೌದು
ಹ್ಮ್
ತಿನ್ನಬೇಕು ಅಲ್ಲವಾ ಇನ್ನು ಊಟ ತಿನ್ನುವುದಿದ್ದರೆ ಹೇಗೆ ಹೇಳಿ
ಹಾ ಹೌದು
ಹ್ಮ್
ಮತ್ತೆ ಹೇಗಿತ್ತು ನಿಮ್ಮ
ನಮ್ಮ ದಿನಚರಿ ಇವತ್ತು ಭಾರಿ ಚೆನ್ನಾಗಿತ್ತು
ಹಾ
ಹ್ಮ್
ಹ್ಮ್
ಅಂದ್ರೆ ಏನ ಅವವು ಇವತ್ತು ನಮ್ಮ ಕಾಲೇಜಿನಲ್ಲಿ ತರಗತಿಗಳೆಲ್ಲ ನಡೆಯುತ್ತವೆ ಮನೆಗೆ ಹಿಂದೂ್ರರಿಗೆ ಬರ್ಬೇಕಾದ್ರೆ ಸ್ವಲ್ಪ ನಿಧಾನುೋಯ್ತು ಬಂದು ಕೆಸ ಜಾಸ್ತಿ ಇತ್ತು ಹಸುಲ್ಗೆ ಮೇವು ಕಟಾವ್ ಮಾಡಿ ಮತ್ತೆ ಬಂದು ಹಾ ಕರಿಬೇಕು ಎಲ್ಲಾ ಕೆಲಸ ಮುಗಿಯುವಷ್ಟರಲ್ಲಿ ಇಷ್ಟೊಂದು ಸಮಯ ಆಗುತ್ತೆ ಏನು ಮಾಡುವುದು ಹೇಳಿ
ಹಾ ಹೌದಾ ಹ್ಮ್ ಮ ಎಂತ ಸಮಾಚಾರ
ಹೇಳಬೇಕು ನೀವ ನಮ್ಮದಂತೂ ಏನಿಲ್ಲ
ಏನ್ ಹಾಕಿದೀರ ನಿಮ್ಮ ತೋಟದಲ್ಲಿ
ಲ್ಲಿ ಇಂದು ನಾವು ಜೋಳ ಹಾಕಿದೀವಿ
ಹ್ಮ್
ಹ್ಮ ಹೌದು
ಮತ್ತನೇ ಸಮಮಚಾರ
ಏನಿದೆ ಜೋಳ ಮಾತ್ರನೇ ಹಾಕಿರೋದು ನೀವು
ಹ ನಾವು ಜೋಳ ಅಂದ್ರೆ ಇನ್ನು ಮಳೆ ಮಳೆಗಾಗಿ ಕಾಯ್ತಾ್ದೀವಿ ಮಳೆ ಬರ್ಬೇಕು ಮಳೆ ಬಂದ್ರೆ ನಾವು ಮಳೆನ್ ಬೆಳೆಗಳು ಹಾಕ್ತಿೀವಿ ಶೇಂಗಾ ತೊರಿ ತೊಗರಿಬೇಳೆ ಅರೆಕಾಯಿ ರಾಗಿ ಎಲ್ಲಾ ಹಾಕ್ತಿೀವಿ
ಹಾ
ಮಳೆ ಬಂದಿಲ್ಲ ಅಂದ್ರೆ ಏನ್ ಮಾಡುವುದು ಹಾಗೆ ಬರಡು ಭೂಮಿಯಲ್ಲಿ ಹೇ ಬಂದಾ ಏನು ಬಿ ಮಾಡಿ ಪ್ರಯೋಜನ ಇರುವುದಿಲ್ಲ ಸುಮ್ಮನೆ ನಷ್ಟ ಆಗುತ್ತೆ ೇ ವ್ಯರ್ಥ ಆಗುವುದು ಬೇಡ ಅಂತ ಹೇಳಿ ಸುಮ್ಮನೆ ಇದ್ದೀವಿ ಹಾಗೆ ಹ್ಮ್ ಹೌದು ನೀವು ನೀವು ಏನ ಬೆಳೆಗಳುಲ್ಲಿದ್ದೀರಾ
ರಾವರಿಗೆ ರಾಗಿ ಹಾಕಿದೀವಿ ಮತ್ತೆ ಚೆಂಡು ಹ ಹಾಕಿದೀವಿ ನಾವು ಆಲೂಗಡ್ಡೆ ಹಾಕ್ಬೇಕಂತ ಸ್ವಲ್ಪ ಪಾಜಮೀನು ಬಿಟ್ಟಿದೀವಿ
ಸರಿ ಗೆಳೆಯರಿ ಮತ್ತೆ ಇಂಥ ವಿಶೇಷ ನಿಮ್ಮ ನಿಮಗೆ ನಿಮಗೆ ಈ ಮಳೆ ಇವಾಗ ಚಳಿ ಗಾಳಿ ತುಂಬಾ ಇದೆಯಲ್ಲಾ ಹೆಂಗೆ ಅನ್ಸ್ತಾ ಇರಿ ನಿಮ್ಮ ಆರೋಗ್ಯ ಎಲ್ಲಾ ಉತ್ತಮವಾಗಿದ್ಯಾ?
ಏ ಇಲ್ಲ ಗಾಳಿ ಸಮಸ್ಯೆದಿಂದ- ಅದು ಹ್ಮ
ಅಂದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಕಿವಿಯಿಗೆ ಒಳಗಡೆ. ಸ್ವಲ್ಪ ಹತ್ತಿ ಇಟ್ಟುಕೊಳ್ಳುವುದು ಬಾರಿ ಒಳ್ಳೆಯದು ನೋಡಿ ಗಾಳಿ ಕಾಳ ಅಲ್ಲವಾ. ಅದಕ್ಕಾಗಿ ಅನಾರೋಗ್ಯದಿಂದ ಬಳಲಬೇಕಾಗುತ್ತದೆ.
ನಾವು ಮನೆ ಮೇಲೆ ಇದ್ದೀವಿ ಸೊಳ್ಳೆ ಖಚ್ಛತಾ ಇದ್ದಾವೆ.
ಹೌದಾ ನೀವು ಸೊಳ್ಳೆ ಬತ್ತಿಯನ್ನು ಹಚ್ಚಿಕೊಳ್ಳಲಿಲ್ಲ ಆ ಸೊಳ್ಳೆಗೆ ಏನಿದ್ದರೂ ನಾವು ಆಯ್ತ್-
ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ.
ನಮ್ಮ ಧ್ವನಿ ನಿಮ್ಗೆ ಚೆನ್ನಾಗಿ ಕೇಳಿಸ್ತಾ ಇಲ್ವಾ ಅದ ಹೆಂಗಿ ನಾವು ಚೆನ್ನಾಗಿ ಮಾತಾಡ್ತಾ ಇದೀವಿಲ್ಲವೇ.
ಅದೇ ನೆಟ್ವರ್ಕ್ ಸಮಸ್ಯೆ ಇರಬೇಕು. ಹಾ ಈ ಸ್ವಲ್ಪ ಗಾಲಿ ಬಂದ ಬರ್ತಾ ಇದೆ ಹ.
ಹಾ ಹಾ ಇವಾಗ ಇವಾಗ ಕೇಳಸತದೆ ನಮ್ಮ ಧ್ವನಿ ನಿಮಗೆ?
ಹಾ ಕೇಳಿಸ್ತಾ ಇದೆ.
ಹ್ಮ್ ಮತ್ತೆ ಇನ್ನಂತ. ಎಂತದು ಎಲ್ಲಾ ಹೇಳಬೇಕು ನೀವು.
ಹ ನಿಮ್ಮ ಕಡೆ ಆಲೂಗಡ್ಡೆ ಆತರ
ಆಲೂಗಡ್ಡೆ ನಾವು ಆಲೂ ಗಡ್ಡೆ ಅಂತ ಹೆಸರು ಹೇಳಿದ್ರೆ ನನಗೆ ತುಂಬಾ ಬೇಸರ ಉಂಟಾಗುತ್ತದೆ. ಯಾಕೆಂದ್ರೆ ನಮ್ಮಗೆ ಈ ವರ್ಷ ಆಲೂಗಡ್ಡೆಯಲ್ಲಿ ಭಾರಿ ನಷ್ಟವನ್ನು ಅನುಭವಿಸಿದ್ದೀವಿ. ನಮಗೆ ನಾವು ನಾವು ಇಟ್ಟಿರುವ ಬೆಲೆಗೆ ಅಸಲು ಆದ್ರೂ ಸಿಕ್ಕಿಲ್ಲ. ಎಂತ ಮಾಡೋದು ಏನಕ್ಕೆ ನಾವು ರೈತರಿಗೆ ಈ ತರ ನಷ್ಟ ಆಗ್ತಾ ಇದೆ. ಯಾರಾದ್ರೆ ಸುಮ್ಮ್ನೆ ಇದ್ರೆ ಹೇಳಿ ನೀವೇ.
ಹೌದೌದು ನೀವು ಮಳೆಗಾಲಕ್ಕೆ ಹಾಗ್ಬೇಕು ಚೆನ್ನಾಗೆ
ಮಳೆಗಾಲಕ್ಕೆ ಹಾಕಬೇಕು ಆದ್ರೆ ಅದಕ್ಕೆ ಬಾರಿ ರೋಗಗಳು ಬಾ ತುಂಬಾ ರೋಗಗಳು ಬರುತ್ತವೆ ಅಂತೆ ನಮ್ಮ ಊರಿನಲ್ಲಿ ಹೇಳುವುದನ್ನು ನಾವು ಕೇಳಿದ್ದೀವಿ. ಅದಕ್ಕಾಗಿ ಏನು ಮಾಡುವುದು ಏನು ಹಾಕ ಹೋದು ಹೋಗ್ವಿ ಸುಮ್ಮನೆ. ಹಾಗೆ ನಾವು ಅಂತ ಬೆಲೆಗಳನ್ನೇ ಹಾಕಲ್ಲ ಅದೇ ಹೇಳ್ತಿದವಲ್ಲ ರಾಗಿ ಜೋಳ ಇಂತಥವೇ ನಮಗೆ ಗಟ್ಟಿ ಬೆಳೆಗಳು. ಅವು ನಮಗೆ ಕೈ ಕೊಡುವುದಿಲ್ಲ ಬೆಲೆಗಳು ಸಿಕ್ಕಿಲ್ಲ ಅಂದ್ರನು ಅವುಗಳನ್ನ ಒಂದು ಶೇಖರಣೆ ಮಾಡ್ರೆ ಯಾವಾಗ್ಲೂ ಅವಾಗ್ಳ ಬೆಲೆ ಹೆಚ್ಚಾದಾಗ ಮಾರ ಮಾರಾಟ ಮಾಡ್ಕೋಬಹುದು.
ಹೌದು ನಿಜತಾನೆ. ಮತ್ತೆ ನೀವು ಇತ್ತೀಚೆಗೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದೀರಾ?
ನಾವು ಇತ್ತೀಚೆಗೆ ಎಲ್ಲೂ ಹೋಗಿಲ್ಲ ಮುಂದಿನ ದಿನಗಳಲ್ಲಿ ಹೋಗುವ ಅಂತ ಮನಸ್ಸು ಮಾಡ್ತಾ ಇದೀವಿ ನೋಡುವ - ಹೋಗಿ ಬರುವುದು ಹೌದು. ಹೋಗ್ಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಅಂದ್ರೆ ನನಗೆ ಪರೀಕ್ಷಾ ಸಮಯ ಹತ್ತಿರ ಬರುದು ಬರು ಕಾರಣದಿಂದಾಗಿ ಎಲ್ಲಿ ಹೋಗಕ್ಕಾಗ್ತಿಲ್ಲ.
ಹಾ ಹೌದ.
ಹಾ.
ನೀವು ಎಲ್ಲಾದ್ರೂ ಹೋಗಿದ್ರಾ?
ನಾವು ಇತ್ತೀಚೆಗೆ ಮೈಸೂರಿಗೆ ಹೋಗಿದ್ದೀವಿ
ಹಾ ಮೈಸೂರ್ ಅಂದ್ರೆ ನನಗೆ ತುಂಬಾ ಇಷ್ಟ ನಾವು ನಮ್ಮ ನಮ್ಮ ಶಿಕ್ಷಕರ ಮದುವೆಗೆ ಹೋಗಿದ್ದೀವಿ ನಮ್ಮ ಬೋಧಕೆ ಬೋಧಕರ ಮದುವೆಗೆ ನಮ್ಮ ಗೆಳೆಯರೆಲ್ಲರೂ ಸೇರಿ ನಾವು ಹೋಗಿದ್ದೀವಿ ಆಾಗ ನಾವು ಬೆಂಗಳೂರಿನಿಂದ ರೈಲ್ಗೆ ಹೋಗಿದ್ವಿ ನಾವು ಅದಂತೂ ನನಗೆ ಒಂಥರ ಜೀವನದ ಒಂದು ಸವಿಧನಪು ಅದು ಅಲ್ಲಿ ವಡೆ ತಗೋ ಅಲ್ಲಿ ನಾವು ರೈಲಿನಲ್ಲಿ ಅಂದ್ರೆ ಬಾರಿ ಜನರಷ್ಟ ಬಾರಿ ಜನ ಸಾಗರ ಇತ್ತು ಆ ಒಂದು ನಾವು ಹೋಗಿದ್ದ ಅಂದು ಶನಿವಾರ ಅದು ವಾರದ ಆದ್ದರಿಂದ ಎಲ್ಲರೂ ಮನೆಗಳಿಗೆ ತೆರಳುವ ಸಮಯ ಅದು ಅದಕ್ಕಾಗಿ ಬಾರಿೀ ಜನ ಇದ್ರು ಅಂದ್ರೆ ನಾವು ಇಕ್ಕಟ್ಟಿನಲ್ಲಿ ಸಿಲುಕ ಕೊಂಡು ಹೋದ್ವಿ ಅದು ನಾಲ್ ಮೂರರಿಂದ ನಾಲ್ಕು ತಸ್ ತಗೊಂತು ಅಲ್ಲಿಗೆ ಹೋಗಿ ಈ ನಮ್ಮ ನಮ್ಮ ಬೋಧಕರು ಒಂದು ನಮಗೆ ಹೋಟೆಲ್ ನಲ್ಲಿ ರೂಮ್ನ ಕೊಡ್ಸಿದ್ರು ಅವಾಗ ಅಲ್ಲಿ ನಾವು ರಾತ್ರಿ ಅಲ್ಲ ಇದ್ದು ಮದ್ವೆ ಮುಗಿಸ್ಕೊಂಡು ಬಂದ್ವಿ ನನಗೆ ಭಾರಿ ಚೆನ್ನಾಗಿದ್ದತ್ತು ಆ ಮಂಡ್ಯ ಕಡೆ ಕಬ್ಬಿನ ನಾಡು ಸಕ್ಕರೆ ತೋಟಗಳು ಕಬ್ಬಿನ ತೋಟಗಳು ಒಂಥರ ಬಿಡಿ ಅದಂತ ಅಲ್ಲ ಮೈಸೂರಿನಲ್ಲಿ ಹೌದು
ಮತ್ತೆ ಚಾಮುಂಡೇಶ್ವರಿ ದೇವಸ್ಥ
ಅದಕ್ಕೆಲ್ಲ ಹೋಗಿಲ್ಲ ಅಂದ್ರೆ ನಾವು ರಜ ದಿನಗಳಲ್ಲಿ ಹೋಗಿದ್ರೆ ಚೆನ್ನಾಗಿತ್ತು ಇದು ನಮ್ಮ ತರಗತಿಗಳು ತರಗತಿಗಳು ನಡೆಯುವ ಸಮಯದಲ್ಲಿ ಹೋಗಿದ್ವಿ ಅದಕ್ಕೆ ಮೆ ಮು ಕಕೊಂಡು ಹಾಗೆ ಹಿಿಂದಂತರುಗಿ ಬಿಟ್ವಿ ಬಿಡಿ ಹೌದು
ಹ್ಮ ಮತ್ತೆ ಎಂತ ಸಮಾಚಾರ
ಮಂತೆೆ ನಮ್ಮಲ್ಲಿ ಎಂತ ಸಮಾಚಾರ ಇಲ್ಲ ಮಾರ ನೀ ಹೇಳಿದ್ರೆ ನಾವು ಕೇಳುತ್ತೀವಿ
ನಮ್ಗೆ ನಿಮ್ಮೊಂದಿಗೆ ಮಾತಾಡೋದು ತುಂಬಾ ಸಂತೋಷ
ಸಂತೋಷ ಆಯ್ತಾ ನಮಗಂತೂ ಸಂತೋಷ ಆಯ್ತು ನಿಮ್ಮಂತ ಜನರ ನಿಮ್ಮೊಂದಿಗೆ ಮಾತಾಡಿದಕ್ಕೆ ನನ್ಗೂ ಸಂತೋಷ ಆಯ್ತು ಹಾ ಮತ್ತೆ ಯಾವಾಗಾದ್ರೂ ನೀವು ನಮ್ಮ ನಮ್ಮ ಊರಿನ ಕಡೆ ಭೇಟಿ ನೀಡಬಹುದು ನಾವು ನಿಮ್ಗೆ ಯಾವತ್ತಚರಣಿ ಆಗ ಸ್ವಾಗತಿಸುತ್ತೇವೆ ಬಣ್ಣಿ ಯಾವಾಗ ಅದು ಪರವಾಗಿಲ್ವಾ ಸರಿ ನಿಮ್ಮೊಂದಿಗೆ ಮಾತಾಡಿದ್ದೀಿ ನಂಗೆ ಸಂತೋಷವ ಧನ್ಯವಾದಗಳು